ಹಲೋ ಸರ್ ನಮಸ್ತೆ ರಿ.
ಹೆಲ್ಡ್ರಿ ಹೆಲ್ಡ್ರಿ.
ಏನ್ ಹೇಳಿದ್ರಿ ಆರಾಮಲ್ರಿ.
ದನಕಾಯಗೋಗಿ ಬಂದ ಕುಂತಿದ್ದೀವ ನೋಡಿ. ಇದೂ. ಹ ಇ ಕಡೆ ಎಂಗ ಸುಮ್ನೆ ಹೋ ಕಡೆ ಹೋಗಿದೆ ಮೊನ್ನೆ ಯೂನಿಸ್ ಸರ್ ಒಂದ್ ಮ್ಯಾಟರ್ ಹೇಳಿದರು.
ಯಾವದ್ರ ಬಗ್ಗೆ.
ಹ ಅದು ಮೊನ್ನೆ ಶಾಪುರಲ್ಲಿ ಜಾಗ ತಗೋತೀನ ಅಂತಂದ್ರು ಅವ್ರ. ಅಕಡೆ ಪಿ ಪಿಜಿಕಲ್ಟಿ. ಹಾ ನಮ್ಮ‌. ಹ್ಮ ನಮ್ಮ ಶಾಲೆಯಲ್ಲಿ ಇನ್. ಇ ಸರ್ವಿಸ್ ಮಾಡಿದಲ್ಲ ಫಿಸಿಕಲ್ ಸರ್ ಅಂತ.
ಹಾ ಅದೇ ಬಸವರಾಜ್ ಗೋಗಿ ಸರ್ ಅವರು.
ಹಾ ಅವರ್ದು ಅಲ್ಲಿ ಪ್ಲಾಟ್ಸ್ ಅದಾವೆ ನಮ್ಮ ಹಾಸ್ಟೆಲ್ ಹತ್ರ. ಓ ಎಷ್ಟು ಒಂದು ಎರಡು ಬೆನ್ ಪ್ಲಾಟ್ಸ್ ಅದಾವ.
ಎಷ್ಟಿದ್ದಾವೆ.
ಒಂದ್ ಅವ್ರು ಹೇಳಿದ್ ಪ್ರಕಾರ ಒಂದು ಎರಡ್ ನೂರ್ ತನ ಆಗ್ಬೋದ ಅಂತ ಅಂದ್ರು.
ಒಬ್ಬೊ ಅಷ್ಟ ದೊಡ್ಡ.
ಹಾ ಅಷ್ಟು ದೊಡ್ಡದಿದೆ ಇಲ್ಲಿ ನಮ್ಮ ಹಾಸ್ಟೆಲ ದಾ ಹಿಂದ ಇಡ್ಕೊಂಡ್ ಲೆಫ್ಟ್ ಒಂದು ಹಳ್ಳ ಬರುತ್ತ ನೋಡಿ.
ಕನ್ನಯ ಕುಳರಿ ಹೋಗರು ಟು.
ಹಾ ಅದೇ ಕನ್ಯಕುಳರುಗರುಟ ಅಲ್ಲಿ ಹೊ ಸಾವಿರ ಕೇಳೋಣ ಅಂತಂದ್ರ.
ಅದು ಹತ್ತ ಹನ್ನೊಂದ್ ಲಕ್ಷ ಅಂತ ಹೇಳಿದ್ರ ಸರ್ ಅವ್ರು. ನಾನ್ ಕೇಳ್ರಪ್ಪ ಹ. ಮೊನ್ನೆ ನಮ್ಮ ತಮ್ಮರದು. ಅದು ಅಡ್ಮಿಷನ್ ಮಾಡ. ಹೋಗಿದ್ದೆ ಸರ್ ಏಡತಕ್ಕ.
ಹೌದೌದು ಎಷ್ಟು ಹೇಳಿದ್ರು.
ಹೌದ್ ಹತ್ತ ನಂದ್ ಲಕ್ಷ ನಡದವಪ್ಪ ಅಂತಂದ್ರರು.
ಹಾ
ಹ್ಮ ಮತ್ತ ಎಲ್ಲ. ಆಲ್ಮೋಸ್ಟ್ ಸೇಲಾಗ್ಯ ಅಂತ ಇನ್ನೊಂದ ಚೂರು ಸ್ವಲ್ಪ ಉಳದಾವ ಅಂತ ಉಳಿಯದ. ಹಂಗ್ಯಾದ್ರಿ ಅವ್ರೆಲ್ಲಾ ಮೊದ್ಲು ಪೂರ್ವಿಕರ ಮಾಡಿಟ್ಟ ಹೋಗ್ಯಾರ. ಹೊಲ ಮನಿ ತಗೊಂಡಿದ್ದೀರಿ ಇವಾಗ. ಎಲ್ಲ ಬಹಳಷ್ಟು ಡಿಮಂಡ್ ಆಗಿದೆ. ಮೋಸ್ಟ್ಲಿ ಸರ್ ಅದ ಏನ್ನೇ ಪ್ಲಾಟ್ ಆಗ್ಬಹುದು ಸರ್ ಅವು.
ಹೌದೌದು ಹ ಆತರ
ಎಣ್ಣೆ ಪ್ಲಾಟ್ ಅಂದ್ರೆ ಅಲ್ಲಿ ಎಲ್ಲಾ ರೋಡ್ಸ್. ಲೈಟ್ಸು. ಉದ್ಯಾನ ಪಾರ್ಕ್ಸ್ ಅವೆಲ್ಲಾ ಹಾಕ್ತವ ಸರ್.
ಹ್ಮ ಆತರ ಆದ್ರೆ ನಡೆಯುತ್ತೆ.
ಪ್ಲಾಟ್ ತರ ಮಾಡಿಲ್ಲ ಮುಂದ ಮಾಡಬಹದ ಅಂತ ಅನ್ಸುತ್ತೆ.
ಏ ಮಾಡ್ಬೋದ್ರೀ.
ಇಲ್ಲ ಸಾರ್ ಎನ್ ಎ ಪ್ಲಾಟ್ ಅಂದ್ರೆ. ಹೆಂಗಂದ್ರೆ ಮೊದ್ಲೇ ಇವೆಲ್ಲ ಮಾಡಿಗೆಸ್ಸಿಂದ ಆಮೇಲೆ ಪ್ಲಾಟ್ ಮಾರತ. ತರ ಸರ. ಇವರು ಅದೇ ಗೊತ್ತಾಗ್ತಲ್ಲ ನನಗೆ ಅದು ಏನು ಮೋಸ್ಟ್ಲಿ ಅವರ ಚಾಯ್ಸಿಂಗ್ ಇದ್ದ ಇರಬೇಕಏ ಅನ್ಸುತ್ತೆ ನನ್ಗೆ ಮಾಡಿ ಒಬೊಬ್ರು ಮಾಡ್ಕೋಬೋದು ಒಬ್ರು ಮಾಡ್ಲಾರ್ದೆ ಇರ್ಬೇಕು. ಮಾಡಿದ್ರೆ ಕಾಸ್ಟ್ಲಿ ಆಗುತ್ತೆ, ಅದಕ್ಕೆಲ್ಲ ಸೌಲಭ್ಯನ ಇರುತ್ತೆ ಚರಂಡಿಗೆ. ಎಲ್ಲ ವ್ಯವಸ್ಥೆನೆ ಇರುತ್ತೆ. ಏನ್ ಪರಕ್ ಬೀಳೋ ಅಂತಿಲ್ಲ.
ಸರ್ ಎಷ್ಟ ಹೇಳಿದೀರಂತ.
ಅದೇ, ಅವ್ರು ಕೇಳೋಣ ಸರ್‌ಗೆ ಅಂತಂದ್ರು. ಅದೇ ಮತ್ತ ಅವ್ರಿಗತ್ತನ್ನೊಂದ್ ಲ ಸರಿ, ನಮ್ ಅವ್ವಂದು ಒಂದ್ ಲಕ್ಷ, ಎರೆಡು ಲಕ್ಷ ಬಿಡ್ಬೋದಪ್ಪ ಅಂತಂದೇನು.
ಏ ಅಷ್ಟೇನ್ ಬಿಡ್ಲಿಕ್ಕಿಲ್ಲ ಅವ್ರ.
ಒಂದ್ ಲಕ್ಷನ ಬಿಡ್ಬೋದ್ ಸರ್, ಲಾಸ್ಟಿಗೆ.
ಹೌದೌದು.
ಮತ್ತೆ ನಾವ ನಾವು ಪರಿಚಯ ಇದ್ದರ ಇದ್ದೀವಿ ಸ್ಟೂಡೆಂಟ್ಸ್ ಇದೀವಿ ಒಂದ. ಆಗ್ಬೋದ ಸರ್, ಮತ್ತೆ ಏನ್ ಮತ್ತು ಅಷ್ಟು. ಇಷ್ಟೆಲ್ಲಾ ಗಳ್ಸಿದ್ಮ್ಯಾಗ, ಒಂದ್ ಲಕ್ಷ ದೊಡ್ಡ ಬಿಡದ ಏನ್ ದೊಡ್ಡ ಮ ದೊಡ್ಡ ಮಾತು ಅವ್ರಿಗೆ.
ಹೌದೌದು.
ಮತ್ತದೆ ಅವರು ಈ ಕಡೆ ರೈಲ್ವೆ ಸ್ಟೇಷನ್ ಬೇರೆ ಆಗ್ಲತ್ತಲ್ಲಿ ಕನಾ ಕೋರ್ಟ್ ಹತ್ರ.
ಹಾ ಹಾನ್ ಓ ಹಂಗಾದ್ರೆ ಬಳ್ಳಿ ಸ್ವಲ್ಪ. ಬೆಲೆ ಜಾಸ್ತಿನೇ.
ಅದಕ್ಕೆ ಅಲ್ಲೆಲ್ಲ ಅಪಾರ್ಟ್ಮೆಂಟ್ಗೆ ಗಿಪಾರ್ಟ್ಮೆಂಟ್. ಮಾಡಿ ಏನಾದ್ರು ಮಾಡ್ಕೊಬೇಕಂತ. ತ್ತಿದರ ಅವ್ರು.
ಹಾ ಮತ್ತೆ.
ಮತ್ತೆ ಕೇಳೋಣ ಅಂತಂದ್ರೆ ಅದಕ್ಕೆ. ಆಯ್ತ್ ತಗೋಪ್ಪಾ, ನೀ ಹೂ ಅಂದ್ಯಾ ಅಂದ್ರೆ. ಮತ್ತೆ ನಾವಂದಿನ ಸೈಡಗಿ ಕರೆದ ಒಂದ್ ದಿನ ಮಾ ತಾಡ್ಸೋಣ ಅಂತ ಅಂದೆ ನಾನು.
ಹೌದಾ ಮತ್ತೆ ಇಲ್ಲಿ ಊರಲ್ಲಿ ಒಂದು ಪ್ಲಾಟ್ ತಗೊಂಡಿದಿದ್ದಾರೆ, ಒಂದ್ ನಾಕ್ ಪ್ಲಾಟ್.
ಅವ್ರ ಈ ಮನಿ ಕಟ್ಟತದರ. ಇಲ್ಲಿ ಸುಮ್ನೆ ವ-ವಾಸ ಮಾಡಾಕ್ಕ, ಅದು ಬಿಸ್ನೆಸ್ ಪರ್ಪಸ್‌ಗೆ.
ಹೌದಾ ಹ ಅಲ್ಲದೇ ನಡೆಯುತ್ತೆ ಆರಾಮು.
ಹ ಅದೇ ಅಂದೆ ನಾನು. ಹಂಗಾದ್ರೆ ನಿಮ್ಗೆ, ಏ ನಮ್ಮ್ ಹತ್ರ ಅಷ್ಟು ದುಡ್ ಇಲ್ರಿ ಸರ್, ಈಗ. ಸುಮ್ನೆ. ನೋಡಣ ಮುಂದೆ. ಮುಂದೆ ನೋಡೋಣ.
ಹಾ ನಡೆಯುತ್ತೇ ಆರಾಮು.
ಅಷ್ಟ ದೊಡ್ಡು ಬಂಡವಾಳ ಹಾಕಿ ಅದ ಅದಕ್ಕೋಸ್ಕರ ವೇಟ್ ಮಾಡೋಂತ.
ಹೌದೌದು ಈಗ ಇಲ್ಲಿ ನಮ್ಮೂರಲ್ಲೇ ಕಿಲ್ಲಿ ಉರ್ಸ್ಕುಂಡಿ ಬ ಲಗಿದೆ.
ಹೌದೌದ್ರ ಹ್ಮ ಏನಾಗಿದೆ.
ಎಲ್ಲ ಹೈ ವೆ ರೋಡ್.
ಹೌದ್ರ.
ಅಲ್ಲೇ ಒನ್ ಡಾಬಾ ಹಾಕ್ಬೇಕತ್ ಮಾಡಿದ್ವಿ.
ಹಾ. ಹೌದೌದು ಹಾಕ್ರಿ ಹಾಕ್ರಿ ಅಂದ್ರೆ ಟೋಲ್ ಗೇಟ್ ಇದ್ದಲ್ಲಿ ನೋಡ್ರಿ.
ಮುಚ್ಕೊಂಡು ಬಗ್ಲ. ಟೋಲ್ ಗೇಟ್ ಇದೆ. ಇಲ್ಲೇ ಹೊಸ್ಕೊಂಡ ಹೋಗ ರೋಡ್.
ಅಲ್ಲಿ ಟೋಲ್ ಆಗತ್ತಂತ. ಮೇ ಬಿ ನನಗೇನ್ ಡೌಟ್ ಅಪ್ಪಾ ಅಲ್ಲಿ ಟೋಲ ಹಾಗಂಗಿದ್ರೆ ಎಷ್ಟೊತ್ತಿಗೆ ಏನದ್ರು ಕನ್ಟ್ರಕ್ಷನ್ ಮಾಡಂಗಿದ್ರೆ.
ಮತ್ ಅಲ್ಲಿ ಟೋಲ್ ಆಗ ಸಲುವಾಗಿ ಆ ತರ ನಡೆದದಲ್ಲಿ.
ಏನಿಲ್ಲ ಅದು ಟ್ರೋಲ್ ಅಲ್ಲ ಸರ್ ನಾ ನಿಮ್ಗೆ ಏನ್ ಹೇಳ್ಬೇಕಪ್ಪ ಅಂ ಅಂದ್ರೆ.
ನಾನ್ ಕೇಳಿದ ಪ್ರಕಾರ ಶಿವಪತ್ರ ಗೌಡರಲ್ಲ. ಹೌದು ಹೌದು ಗೋರ್ ಇಲ್ಲ ಎಮ್ ಎಲ್ ಎ ಅವರು ಇಲ್ಲಿ ಹಾಸ್ಕೊಂಡರಂತ್ತೆ ಟೋಲ್ ಹಾ.
ಏನೇ ಸರ್ ಅಷ್ಟು ಗೊತ್ತಿಲ್ಲ ನನ್ಗೆ ಇಲ್ಲ ನಾನ ಏನ್ ತಿಳ್ಕೊಂಡಿದ್ದನಂದರೆ. ಅದು ರೋಡ್ ಐತ ಅಲ್ಲ ಅದದ. ಇದು ಊರ್ಸುಂಡಿ ಹೋಗರೋಡ. ಈ ರೋಡಿಂದ ಆ ರೋಡ್ಗೆ ಮೇಲೆ ಏರಾಕ ಒಂದು ಇಳ್ಯಕೊಂಡ್ ಏರಾಕೊಂದು ಇಳ್ಯಕಂದು ಹಿಂಗ ಮಾಡಿದಾರ ಅಂತ ಅನ್ಕೊಂಡಿದೆ ಒಂದ್ ರೋಡ್ಗೆ ಎರಡು ಬರ್ತವ್ರಿ.
ಇಲ್ ಇಲ್ರಿ ಇಲ್ಲೆ ಟೋಲ್ ಆಗುದತ್ತ.
ಹೌದು.
ಅಲ್ಲಿ ಟೋಲ್ ಆಗ್ತಿರೋದ್ರಿಂದ ಅಲ್ಲಿ ಮನೆ ಕಟ್ತಾ ಇದ್ದಾರೆ ಪಕ್ಕ.
ಹ ಎಲ್ಲಿ ಮೇಲೆ ಟೋಲ್ ಆಗಲಿನ್ನ ಮೋಸ್ಟ್ಲಿ ಕೆಳಗ ಆಗುತ್ತೇನ ಆದ್ರೆ.
ಹೌದೌದ ಮೇ ಕೆಳಗಡೆ ಆಗ್ತಿರ್ಬೋದು.
ಅಂದ್ರೆ ಕೆಳಗಡೆ ಆದ್ರೆ ಆಗ್ಬೋದು ಮೇಲೆ ಅಲ್ಲ.
ಮೇಲೆ ಆಗೋದಿಲ್ಲ ಕೆಳಗನೇ ಇರ್ಬೇಕು ಅದು.
ಅದು ಈ ಕಡೆ ಈ ಕಡೆ ದೋರ್ನಳೆ ರೋಡಿಗೆ ಕನ್ಸ್ಟ್ರಕ್ಷನ್ ಮಾಡ್ಲತಾರೋಡ್ರೆ ಅಲ್ಲೇ ಆಗ್ತಿರ್ಬೋದು ಆದ್ರೆ ಅದು ಅಂದ್ರೆ ಎನ್. ಚ್ ರೋಡ್ ಎನ್ ಹೆಚ್ ಅದು ಅಲ್ಲ ಸ ಇದು ಸ್ಟೇಟ್ದ ಅದು.
ಯಾವ್ದಲ್ಲಿ ರೋಡ್ ರೋಡ್ ತಾನೆ.
ಚ ಅಲ್ಲ ರೋಡ್ ರೋಡ್ ಟೋಲ್ ಟೋಲೆ ಬಟ್. ನಾನ್ ಕೇಳ್ತಿರೋದು. ಎನ್ ಹೆಚ್ ಅಂದ್ರೆ ಸೆಂಟ್ರಲ್ ಟೋಲ್ ಬೇರೆ ಹಿಂಗ ಸ್ಟೇಟ್ ದ ಟೋಲ್ ಬೇರೆ.
ಹೌದೌದು ಇಲ್ದ ಯಾವ ಎಲ್ಲಿಂದ ಇಲ್ತಾನೆ ಇದು.
ಸ್ಟೇಟ್ ಟೋಲ್ ಅಂದ್ರೆ ಎಲ್ಲ ಬೇಕು ಅಲ್ಲಿ ಹಾಕ್ಬೋದು ಸ್ಟೇಟ್ ಟೋಲ್ ಅಂದ್ರೆ ಈಗ ಅಂಜನಾದ್ರಿ ಇದು ಮಂತ್ರಾಲಯ. ಹೋದ್ವಿ ನೋಡು ಅಲ್ಲೇ ಸಣ್ಣ. ಚಿಕ್ಕಾಗಿತ್ತು ನೋಡಿ. ಅದು ಸ್ಟೇಟ್-ಸ್ಟ್ -ಸ್ಟೇಟ್. ಟೋಲು
ಹೌದೌದು
ಎನ್ ಹೆಚ್ ಟೋಲ್ ಅಂದ್ರೆ ಈಕಡೆ ಬಿಜಾಪುರ್ ಹೋಗೋ ರೂಟಿಗೆ ಬರ್ತಾವ ನೋಡ ಅವು ಟೋಲ್.
ಹೌದು ಇದು ಯಾವ ಎಲ್ಲಿಂದ ಎಲ್ತಾನ ರೋಡ್ ಇದು ಆಗಿದ್ದು.
ಇದು ಸೂರತ್ ಟು ಮುಂಬೈನಾಗಾಗಿದೆ ನದು. ಮತ್ತ ಇಲ್ಲ ಚೆನ್ನೈ ಟು ಸೂರತ್ತ ಏನೊ ಆಗಿದೆ ಇಲ್ಲ ಸಮೀಪದ್ರೆ ಇದ ಅಷ್ಟೊನ್ ಲಾಂಗ ಲೆಂತ್ ಇಲ್ಲ.
ಹ ಹೌದೌದು ಯಾಕಂದ್ರೆ ಇಲ್ಲಿನ ಸ್ವಲ್ಪ ಡೆವಲಪ್ ಆತ್.
ಆಗ್ತಿದೆ ಆಗ್ತಿದೆ ಮತ್ತೆ ಈ ಕಡೆ ರೋಡ್ ರೈಲ್ವೆ ಬರ್ತಿದೆ. ಈ ಕಡೆ ರೋಡ್ ಇದೆ ನಬರ್ ಸೆಂಟರ್ ಪಾಯಂಟ್ ನಮ್ದ ಊರ್ ಆಗಿದೆ.
ಅಲ್ಲೇ ಅದೇನ್ ಬುರಂದ್ ಸಾಬ್ ಅವ್ರ್ದ. ದು ಏನು ಅವರು ಬೀಗ್ರಲ್ಲಿ ಇದೆ ಅಂತ. ತಾ ಜಾಗ
ಎಲ್ಲಿ.
ಅಲ್ಲೆ ಟೋಲ್ ಬಲ್ಲಿ.
ಅಲ್ಲಿ ಯಾರ್ದದ ಅವರು ಬಿಗ್ರಾರು.
ಯಾರ್ದ ಅವ್ರ ಮೈಬಣ್ಣನ್ ಬೀಗ್ರಂತ.
ಹೌದೌದು.
ಡಾಬ ಹಾಕಂಬಂತ ಹೇಳಿದ್ದವನು ಅಲ್ಲೇ.
ನಡೀತೆ ನಡೀತೆ ಅಂಡ ಡಾಬ ಎಲ್ಲ. ಪಾರ್ಕಿಂಗ್ ಪಾರ್ಕಿಂಗ್ ಪ್ಲಾಟ್ ಮಾಡಿಬಿಡ್ರಿ ಆರಾಮ್ಸ ನೋಡ.
ಅಲ್ಲಿಂದ.
ಹಾ ಪಾರ್ಕಿಂಗ್ ಲಾಟ್ ಮಾಡಿದ್ರೆ ಆರಾಮ್ಸ ಏನ್ ತೊಂದರೆ ಪಡ್ಬೇಕಂತ ಏನಿಲ್ಲ. ಅದಕ್ಕೆ ಡೈಲಿ ಡೈಲಿ ಇನ್ಕಮ್ ಯಾಕಂದ್ರೆ ಪಾರ್ಕ್ ಪಾರ್ಕ್ ಮಾಡೋದಕ್ಕೆ ಅಷ್ಟು ತೊಗಳಲ್ಲ. ಸ್ಥಳ ಇರಲ್ರರಿ ರೋಡ್ ಮೇಲೆ.
ಅದೇ ಡಾಬಾ ಹಾಕಮಂತ. ಕೇಳೋಣ ಬಟ್ ಅವರು ಏನ ಮೂರ್ ಜನ ಅಣ್ ತಮ್ಮರಂತೆ ಹೌದ್. ಕೆಲವ ಇಬ್ರು ಮಾಡ್ತಾರಂತ ಕೆಲ್ಸ.
ನೋಡಿ ಅಲ್ಲಿ ಏನಂದ್ರೆ ಇವಾಗ ಅವ್ರ್. ಪಕ್ಕ ಇತ್ತಪ್ಪ ಅಂದ್ರೆ ಬಹಳಷ್ಟು ಗಾಡಿಗಳು ತಿರ್ಗಿಡ್ತಾವ. ಮದಲೇ ಈ ಟೂ ವೀಲೇರ್ಸ್ ಅಲೌ ಇಲ್ಲ. ಅಲ್ಲಿ ಪಾರ್ಕ್. ಮಡ್ತೀನಿ ಅಂದ್ರೆ ಜಾಗ ಸಿಗಲ್ಲ. ಅಲ್ಲಿ ಏನ್ ಮಾಡ್ಬೇಕಂದ್ರೆ ಡಾಬಾ ಮಾಡ್ಬೇಕು. ಡ ಒಂದು ಸಣ್ಣದು ಡಾಬಾ ಮಾಡ್ಬೇಕು. ಅಂಗಡಿ ಹಾಕಬೇಕ ಕೂಲ್ ಡ್ರಿಂಕ್ಸ್ ದ. ಅಂಡ್. ಅಲ್ಲಿ ದೊಡ್ಡದ ಒಂದ ಎರಡ್ ಎಕ್ರೆ ತಮ್ಮಗೆ ಪಾರ್ಕಿಂಗ್ ಸಪ್ ಸ್ಪೇಸ್ ಮಾಡ್ಬೇಕು ಅಲ್ಲೆಲ್ಲ ಲೈಟ್.
ಏ ಆತರ ಏನ್ ನಮಗೂ ಈ ತರ ಮಾ ಕೊಟ್ಟ ಕೊಡ್ಬೋದು ಇಲ್ಲಿ ಅಂದ್ರ ಇಲ್ಲ ಅಲ್ಲೆನು. ಪಾರ್ಕಿಂಗ್ ಬಗ್ಗೆ.
ತಿ ಅದು ಪ್ರೈವೇಟ್ ಸರ್ ನೀವು ಮಾಡ್ಕೊಬೋದು ಗೌರ್ಮೆಂಟ್ದಲ್ಲ ಅದು.
ಮತ್ ಅವ್ರೇ ಮಾಡಿ ಮಾಡ್ಕೊಂಡ್ರ ಅಂದ್ರೆ.
ಚಾನ್ಸೆ ಇಲ್ಲ ಹೌದು.
ಬಗ್ಗೆ ಮಾಹಿತಿ ತಿಳ್ಕೊಂಡು ಅದ್ರ ಅದ್ರ ಬಗ್ಗೆನೆ ಮಾಡ್ತೀವಿ. ಮೊದ್ಲುದು ಡಾಬಾ ಗಿಬ ಹಾಕಿ ಸ್ವಲ್ಪ ನೋಡ್ಬೇಕು ಯಾವ.
ಆತರ ಮಾಡ್ಕೊಂಡ್ರಿ ಎಲ್ಲಾ ಸಿ ಸಿ ಟಿ ವಿ ಸಿ ಟಿ ಒದಸ್ರಿ ಗಾಡಿ. ತಕ್ಕಂಗೆ ನಿನ್ಗೆ ಅದು ಎಷ್ಟು. ಟೂ ವೀಲರ್ ಇರತ್ತೆ ಅಷ್ಟು ಪ್ರೈಸ್ ನ ಫಿಕ್ಸ್ ಮಾಡ್ಬಬೇಕ. ನೀವು ಒಂದಗಾಡಿ ಇಷ್ಟ ಇಂತ ಇಷ್ಟ ಅಂತ ಹೌದೌದು ಯಾಕಂದ್ರೆ ಅಲ್ಲಿ ಏನ್ ನಿಮ್ದ. ಇನ್ಕಮ ಇಲ್ಲ ಸ ಅದು ಇನ್ಕಮ ಅಷ್ಟೇ ಸರ್ ಎಕ್ಸ್ಪೆನ್ಸ್. ಏನಿಲ್ಲ ಪಾರ್ಕಿಂಗ್ ಸ್ಲಾಟ್ ಮಾಡಿದಂದ್ರೆ.
ನೀವ್ ಮಾಡ್ಬೇಕತ್ತ.
ಇಲ್ಲ ಸರ್ ಅಲ್ಲಿ ಎಲ್ಲಾ ನಮ್ದು ಜಾಗ ಇಲ್ಲ ಜಾಗ ಇದ್ರೆ ಏನಾದ್ರು ಮಾಡ್ಬೋದು.
ಹೌದೌದು ನಡತ ಅ. ತಗೋರಿ ನೀವು ಜಾಗ.
ಇಲ್ಲ ಇಲ್ಲ ಅಷ್ಟು ನಮ್ಗೆ ಆ ನಮ್ದು ಇಲ್ಲ ನಮ್ದು ಬಿಸ್ನೆಸ್ ಬೇರೆ ಕಡೆ ಒಲವದ ನಮ್ದು ಬೇರೆ ಫೀಲ್ಡ್ ಅಲ್ಲಿ.
ಹೌದಾ ಮತ್ತೇಏನಾದ್ರು ಮಾಡ್ಬೇಕು ಹೊಟ್ಟೆಪಾಡಿಗೆ.
ನಿಮ್ಗಲ್ಲ ಬಾ ನಿಮ ಗೊತ್ತು ನಿಮ್ ತಮ್ಮರ್ ಹೇಳ್. ತಿರದ.
ಇಲ್ಲಿಲ್ಲ ಅವ್ರಿಗೆ ಬೇರೆ ಒಂದ್. ಫಾರ್ಮಂಗ್ ಹಾಕ್ಬ ಹಾಕ್ ಕೊಡ್ಬೇಕಂತಿದೆ ನಮ್ದು.
ಯಾವ್ದ.
ಫಾರ್ಮಿಂಗ್. ಫಾರ್ಮ್ ಫಾರ್ಮಿಂಗ್ ಕೃಷಿ.
ಹಾ ಹಾ
ಕೃಷಿನೇ ಅವ್ರಗ ಒಂಚೂರು ಬೂಸ್ಟ್ ಮಾಡ್ಬೇಕಂತಿದೆ ಸರ್ ಅವರು ನಮ್ಮಿಂದ ಏನಾದ್ರು ಸಹಾಯ ಆದ್ರೆ. ಮುಂದಿನ ದಿನಮನಗಳಲ್ಲಿ. ಅವ್ರನ್ನ ಅದೇ ಫೀಲ್ಡ್ ಲ್ಲಿ ಬಿಟ್ಟು ಅವ್ರಿಗೆ ಬೂಸ್ಟ್. ಮಾಡ್ಬೇಕಂತ ಇದಿವಿ ಸಾರ್ ನಾವು.
ಮಾಡಿ ಇಬ್ಬರು ಇದ್ದಾರೆ ಇಬ್ರಿಗೂ ಫಾರ್ಮಿಂಗ್ ಮಾಡ್ಬೇಕು. ಕ
ಹ ಹೌದು ಐಡಿಯಾಲಜಿ ಅಂಡ್ ಫೈನಾನ್ಸ್ ಎಲ್ಲ ನಮ್ದು ನೋಡ್ಕೊಂಡ್ ಹೋಗದು ಮಾತ್ರ ಅವ್ರದು.
ಹೌದ್ ಅಂದ್ರೆ ನಿನ್ ತಂದೆಯವ್ರೇ ನೋಡ್ಕೊಂಡ್ ಹೋಗತಾರ ತೊಗೋ ಆರಾಮ್.
ಹೌದೌದು ಹೌದು ಹಂಗ ಹಾಗೆ ಅಂದ್ರೆ ಫಾರ್ಮಿಂಗ್ ಅಂದ್ರೆ ಫಾರ್ಮಿಂಗ್ ಅಲ್ಲ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಲ
ಹ್ಮ್ ಮತ್ತೇನ್ ನಡೆದದ್ರಿ.
ಹೇಳ್ಬೇಕ ನೋಡ್ರಿ ಇಷ್ಟೆಲ್ಲಾ ಇದೆ.
ಮತ್ತೆ ಅದೇ ಜಾತ್ರೆಗೆ ಹೋಗೋಣ ನಡಿಯ ನಾನ್ ಬರ್ತಾ ಇದ್ದೀನಿ.
ಬಾ ಬಾ ನಾನು ಅ ರೆಡೆ ಆಕ್ತೀನಿ. ನಾನು ರೆಡಿ ಆಗ ಬಟ್ಟಾಗಿಟ್ಟ ಹಾಕೊಂಡ ಬಟ್ಟ. ಅಂದ್ರೆ ಇದಾಗೇ ಮಾಮೂಲ ಡ್ರೆಸ್ ಶಾಪೂರಿಂದ ಬಂದು ಡ್ರಸ್ ಹಾಕತಿನಿವಾಗ ಬರೆ ನೈಟ್ ಪ್ಯಾಂಟ್ಮಗಿದ್ದೀನಿ.
ಹ್ಮ್ ನಾವು ನೈಟ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡಿರೋದ.
ಏ ಚೇಂಜ್ ಮಾಡ್ಕೋರ.
ಏ ಇಷ್ಟೇ ನಡಿಯತ್ತಪ್ಪಾ ನಮ್ಗೇನ.
ಹ ಹಾಗ ಎಲ್ಲ ಗರ್ಲ್ಸ್ ಗೀಲ್ಸ್ ಬರ್ತಾರೆ ನಮ್ ಕ್ಲಾಸ್ಮೇಟ್ಸ್ ಹಂಗ ಹೆಂಗ ಆಗುತ್ತೆ. ಎಷ್ಟೊಂದು ಫ್ಯಾಷನ್ ಮಾಡತ್ತು ಇವಾಗ ನೋಡ. ಹಗಾಗಿದೆ ಉಂಟ ನನಗೇನನಲ್ಲ ನಿನಗ ಅಂತಾರೆ ಯಾಕಂದ್ರೆ. ನೀನು ಮ ಮೊದಲಿಂದ.
ನಮಗ ಏನತಾರಪ್ಪ ಅವ್ರೇ ಏನೇನಲ್ಲ.
ಗ ಸಿಂ. ಏನು ಸಿಂಪಲ್ ಅಂತಾರೆ.
ಹೌದೌದು ಹಾ ಸಿಂಪಲ್ ಹೌದೌದು. ಇಲ್ಲ ನಮ್ಗೆ ಇಷ್ಟೆ ನಡೆಯತ್ತೆ ಆರಾಮ್ ನಾವ್ ಏನಾದ್ ನಮ್ಗ್ ಗೊತ್ತಿದ್ರೆ ಸಾಕು.
ಸರಿ ಸರಿ ಅದು ನಿಮ್ ಇಷ್ಟ ಅದ ನಾನ್ ಹೇಳದಿತ್ತು ಹೇಳಿದ್ದೀನಿ ಹ ಮತ್ತೆ ಏನಿಲ್ಲ ನೋಡರಿ ಹೇಳಬೇಕು. ಸರಿ ಸರಿ ಹಾಕೊಂಡ್ ಬರಿ ಡ್ರೆಸ್ ನಾನ್ರಡಿ ಆಗ್ತೀನ್.